ಆ ಆರಾಮ ಪಾಲತ ನೀ ಆರಾಮ
ಹ್ಮ ನಾನ್ ಆರಾಮ್ ನೋಡಪ್ಪಾ ಏನ್ ಮಾಡಿಸಿ ಸಂಸಾರ.
ರ್ಲ್ಸ ಕಲ್ಸಕೋಗಿದ್ದೆ.
ಹ್ಮ್ ಹ್ಮ್ ಏನ್ ಮಾಡ್ತಿದ್ದ ಕೆಲ್ಸ.
ಕೆಲ್ಸ ಅಲ್ಲಿ ಮನಿ ಕಟ್ಟಲ್ ಬೆರೆ ಕೆಲ್ಸ ಹೋಗಿದ್ದ ಬ್ಯಾಂಕ್ ಹೋಗಿದ್ದೆ.
ಹ್ಮ್ ಹಾ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಹೋಗ್ಬಿಟ್ಟು.
ಇವಾಗ ಆರು ಗಂಟೆ ಹೋಗಿದ್ದ್ ಬೆಳಗ್ಗೆ ಆರು ಗಂಟೆ ಹೋಗಿದ್.
ಹ್ಮ್ ಹ್ಮ್.
ಇವಾಗ ಬಿಟ್ರೆ ಇವಾಗ.
ಹ್ಮ್ ಹ್ಮ್ ಎಷ್ಟ್ ಕೊಡ್ತಾರ.
ಈ ಡೇಲಿ ಫೈವ್ ಹಂಡ್ರೆಡ್ ಕೊಡ್ತಾರ ಐದ್ನೂರ್ ಕೊಡ್ತಾರ ಅಷ್ಟೇ.
ಹ್ಮ ಕೆಲ್ಸ ಎಲ್ಲ ಪುಲ್ ಆಡಿರ್ತಲ್ಲ
ಫುಲ್ ಆಾಡಿ ಇವಾಗ ಅದ್ರಾಗ ಸಮ್ಮರ್ ಅಂದ್ರೆ ಬಿಸಿಲು ಜಾಸ್ತಿ ಅರಲ್ಲ ಅದ್ರ ಅದ್ರ ಸಮನ್ಸ ಬೆಳಗ್ಗೆ ಹೋಗಿದ್ರು ಇಲ್ಲಾ ಅಂದ್ರೆ ಡೇ ಡೇ ಫುಲ್ ಹೋಗ್ತದೆ
ಹ್ಮ್ ನುಡ್ಗಿನ್ ಕೆಲ್ಸ ಮಾಡಪ್ಪ ಸ್ವಲ್ಪ ಬಿಸಿಲು ಜಾಸ್ತಿ ಇವಾಗ ಹ್ಮ್ ಅ ಹೆಲ್ತ್ ಪ್ರಾಬ್ಲ್ ಆಗ್ಬಡದಾ.
ಹಾ ಹಾ
ಹ್ಮ್ ಚರ್ಮಕ್ಕೆ ಏನ ಎಫೆಕ್ಟ್ ಆಗಬಡದ
ಮಾಡ್ಬೇಕಕ್ಲ್ಪ ಏನ ಸಮ
ಹ್ಮ್ ಮಾಡುವಾಗ ಕೂಡ ಭೂಮಿ ಬಂದ್ಮೇಲೆ ನಾನ್ ಮಾಡಿ ಹೋಗಬೇಕ ಸೋನ್ಯ ಕುಂದ್ರ ಬಡದ ಹ್ಮ್ ಅದೇ ನಮ್ದನ್ ಸ್ವಲ್ಪ ಹೊಲ್ದಾಗ ಕೆಲ್ಸ ನಡ್ದತ್ ಗದ್ದೆೊಳಗ
ಹ್ಮ ಹಾ
ಹ್ಮ ಒಂದು ಇಪ್ಪತ್ ಮಾವಿನಕಾಯಿ ಗಿಡ
ಹ್ಮ
ಹ ಒಂದು್ ಹದಿನೈದು ತಟೆಂಗಕಾಯಿ ಕಡ ಅವ ಅದೇ ಮಾ ಕೈಳ್ಸಕೊಂತಿದ್ವಿಿ
ಹ್ಮ್ ಹ್ಮ್
ಅದೇ ಮಾನ್ಕ ಹೆಂಗ್ ಹೆಂಗ ರೇಟ ನಡ ಇವಾಗ ಮಾರ್ಕೆಟ್ದಗ
ಅದು ಇ ಇವು ಕ್ಯಾನ್ ಬರ್ತಲ್ಲ ಎರಡ್ ಸಾವಿರ ಎರಡ್ ಎಡ್ ಸಾವಿರ ಕನ್ ಅದು ನೋಡದೆ ನಿಮ ನಿಮ್ ಕಡೆ ಎಷ್ಟ ಹ ನಮ್ ್ ಕಡೆ ಎರಡು ಸಾವ ಎರಡು ಎರಡ್ ಸಾವಿರ ಎರಡ್ ಸಾವಿರಕ್ಕೆ ಅಲ್ ಅದಾವ ನಿಮ್ ಕಡೆ ಎಷ್ಟ ಅದ ಅನ್ ಗೊತ್ತಿಲ್ಲ ಅದು
ಹ್ ನಾವೇನ್ ಕ್ಯಾನ್ ಲೆಕ್ಕನ್ ಹಾಕಲ್ ಬಿಡು ನಾವು ಕೆಜಿ ಅಟ್ಲೆ ಮಾರ್ಕೊಂಡ ಮಾರ್ಕೊಂಡ್ ಮಾಡಿ ಮಾರ್ಕೆಟ್ ತಗೊಂಡವಿ ಊಟ
ನೀವ ಕೆಜಿ ಗಟ್ ಮಾರ್ಕೆಟ್ ಅಲ್ಲಿ ಮಾಡ್ತರಾ
ಹ್ ಮಾರ್ಕೆಟಗೋಗಬಿು ನಾವು ಕೆ ಜಿ ಎಟ್ ಎಮ ಆರ್ ಅ್ ಮಾಡಿದ್ದೀವಿ
ಹೋಲ್ಸೇಲ್ ಕೊಡಲ್ಲ ಹಿಗೆ
ಹೋಲ್ಸೇಲ್ ಎಲ್ಲ ಕೊಡ್ಬೇಕು ಹೋಲ್ಸೇಲ್ ಕೊಟ್ರೆ ಸುಮ್ಮ್ನೆ ಅದ್ರಲ್ಲಿ ಏನು ಉಳಿತ ಉಳಿಯಲ್ಲ ಏನು ಉಳಿಯಲ್ಲ ಅವರು ತೊಗೊಂಡ್ಬಿಟ್ಟು ಅವರು ಜಾಸ್ತಿ ರೇಟಿಂಗ್ ಮಾಡ್ತಾರ ನಾವೇ ಮಾರ್ಕಂದ ಮಾರಿದವಿ
ಅ ಚಲೋ ಕಲ್ಸಾವನ್
ಹ್ಮ್ ಅದೇ್ಮ ಸ್ವಲ್ಪ ಎಲ್ಲಿ ಮಾರ್ಕೆಟ್ ಎಲ್ಲಿ ಚೆನ್ನಾಗಿದೆ ನಿಮ್ಮ್ ಇದ್ರ ಕಡೆ ಸ್ವಲ್ಪ ಚೆನ್ನಾಗಿರೋ ಮಾರ್ಕೆಟ್ ಕಡೆ ಹೇಳ್ತೀರಾ ಅಂತಂದ್ರ
ನಮ್ ಕಡೆ ಅಂದ್ರೆ ಅಲ್ಲಿ ಶಾಪುರ್ ಶಾಪುರ್ ಅಂತ ಒಂದು ಸಿಟಿ ಇದೆ.
ಹ್ಮ್
ಅಲ್ಲಿ ಒಳ್ಳೆ ಮಾರ್ಕೆಟ್ ಅದ ನೋಡಿ ಅ್ರ ಹ ಅಂದ್ರೆ ಸುತ್ತ ಇದ್ದು ಹಳ್ಳಿಗಳೆಲ್ಲ ಮತ್ತೆ ಸ್ವಲ್ಪ ಮಂದಿ ಎಲ್ಲಾ ಅಲ್ಲ ಬರ್ತ ತಿರ್ತಾರಲ್ಲ ಮಾರ್ಕೆಟ್ ಚಲೋದ ಆಗ್ತಿರ್ತದೆ ಶುಕ್ರವಾರ ಸಂತೆ ಹಗ್ತರ್ದವಾ
ಹ್ಮ್
ಅ ಸಿಟ್ಟಿ ಸಿಟಿಯ ಆದ ಆದಲ್ಲಾ ಸ್ವಲ್ಪ ಮಾರ್ಕೆಟರ್ ಮ ಬೇರೆ ಕಡೆ ಆದ್ರೆ ಹಳ್ಳಿ ಕಡೆ ಆದ್ರೆ ಮಾರ್ಕೆಟರ್ ಅಲ್ಲ ಅಷ್ಟು
ಹ್ಮ
ಬರ್ತರ್ತ ಇವಾಗ ಸೀಸನ್ ಮಾ ಮಾನ್ಕಾಯಿ ಸೀಸನ್ ಅದ ಕಲ್ಲಂಗಡಿ ಸೀಸನ್ ಅದ ಇವಾಗ ಸಾರ ಅಲ್ಲ ಇವಾಗ ಮಂದ ಸ್ವಲ್ಪ ತಂಪಿದ್ದ ಬೀಳ್ತಾರ ಎಲ್ಲ ಆಲ್ಕೋಹಾಲ್ ಅದೆಲ್ಲ ಬಿಟ್ಟಿರ್ತಾರೆ ಇವಾಗ ಮಾವಿನ ಜ್ಯೂಸ್ ಮಾವನ್ಕಾಯಿ ಕಲ್ಲಾಂಗಡಿ
ಅದೇ ಇವಾಗ ನಿಿನಗ್ ಯಾರಾದ್ರು ಪರಿಚಯ ಇರ್ತಾರಲ್ಲ ಇವಾಗ ಜ್ಯೂಸ್ ಅಂಗಡಿ ಇಟ್ಟವ್ರು ತರಕಾರಿ ಹಣ್ಣು ಮಾರೋರು
ಹಾ ಹಾ
ಅದೇ, ಅಣ್ಣ ಮಾರವರು, ಜೂಸ್ ಅಂಗಡಿ ಜೂಸ್ ಅಂಗಡಿ, ಇ ಇಟ್ಟೋರು ಇದ್ರೆ? .. ಸ್ವಲ್ಪ, ನಾನು, ಸ್ವಲ್ಪ ನಮ್ಮ್ ಹತ್ರ ಹಣ್ಣು ಸಿಗುತ್ತವೆ, ಹೆಂಗೆ. . ತೋಟದಲ್ಲಿ ಇರುವ ಹಣ್ಣು, ತುಂಬಾ! ಸಿ ಸಿಹಗ ಅಂತ, ಹೇಳಿದ, ನಿಂಗ. ..
ಹ, ಹೌದು. ..
ಒಂದು, ಸ್ವಲ್ಪ ಮಾರಾಟಮಾಡಿಸಿಬಿಡು, ಸ್ವಲ್ಪ. ..
ಅಲ್ಲೀ, ಅಂದ್ರೆ ನ್ಯಾಚುರಲ್ ಅದಾವಲ್ಲ ಏನ್ ಇಂಜೆಕ್ಷನ್, ಅದ ಏನಿಲ್ಲ? ..
ಹಾ, ಹಾ, ನ್ಯಾಚುರಲ್ ನಾವು, ಒಬ್ಬರನಾ, ಸೀಡ್ಸ್ ತಂದ್ಬಿಟ್ಟು! ಹಚ್ಚಿರೋದು ಇಲ್ಲಿಂದ ಅಂತಂದ್ರೆ? .. ಇದು, ಮಹಾರಾಷ್ಟ್ರ ರತ್ನಗಿ! ಅತ್ತ ರತ್ನಗಿರ ಸಿಗುತ್ತಲ? .
ಹಾ, ಹಾ, ರತ್ನಗಿರಿ ರತ್ನಗಿರಿ. ..
ಅಲ್ಲಿಂದ, ತಂದು ಹಚ್ಚಿರೋದು, ಗಿಡಗಳನ್ನ? ..
ಹ್ಮ್, ಹ್ಮ್. ..
ಏನು, ಹಚ್ಬಿಟ್ಟು ಒಂದು ನಾಲ್ಕ್ ವರ್ಷ, ಆಗಿರ್ಬೋದು! ಅಷ್ಟೇ. ..
ಹ್ಮ್, ಹ್ಮ್, ಇವಾಗ ಜನ! ಏನ್ ಇವಾಗ ಜನ ಏನ್, ಕ. .. ಇಲ್ಲಿ, ನ್ಯಾಚುರಲ್, ಕೇಳ್ತಾರೆ! ಹೆಲ್ತ್ ಹೆಲ್ತಿ ಬೇಕಂತ್ರ ಅಮೌಂಟ್ ಎಷ್ಟ್ ಅದುರಿ, ಹೆಲ್ತಿ ಇರ್ಬೇಕು ಅನಸ್ತಿದೆ? .. ಒಂದು ಜನ ಎಲ್ಲ ಅದಕ್ಕೆ ಕೇಳಿದೆ ನಿನ್ಗೆ? ..
ನೀರುಬುಟ್ಟು, ಮತ್ತೆ ಏನಕಲ್ಲ! ಯಾವ್ ರಸಗೊಬ್ಬರ, ಆಗಲ್ಲ, ಏನುಹೇಳ, ಫುಲ್ ಎಲ್ಲ್ಲಿ ಆಗಿರುತ್ತ ಮತ್ತ? .. ನಾವು, ಆ, ದನಗೊಬ್ಬರ ಹಾಕ್ತಿವಿ? .. ಮೇಕೆ ಗೊಬ್ಬರ ಹಾಕ್ತಿವಿ! ಈ ತರ ಗೊಬ್ಬರ ಹಾಕಿ ಆ. .. ಚೆನ್ನಾಗಿ ರಸಗೊಬ್ಬರ ಅವೆಯೆನ್ನ ..
ಅಂದ್ರೆ, ಹ ನಾನ್ ಮಾರ್ಕೆಟ್! ಅಲ್ಲಿ ನಮ್ಮ್ ಮಾರ್ಕೆಟ್ ಅಲ್ಲಿ ನ ಸಮಸ ಅವ್ರ ಎಲ್ಲ? .. ಕೆಲ್ಸ, ಮಾಡ್ತಿರ್ತಾರಲ್ಲವ, ಇಂತದೆ? ..
ಹ್ಮ್, ಹ್ಮ್. ..
ಅಲ್ಲಿ, ನಿಮ್ ಕಾಂಟ್ಯಾಕ್ಟ್ ನಂಬರ್! ಅವರು, ಕೊಟ್ಟಿರ್ತ, ಫೋನ್, ಹಚ್ಚು, ಅಂತ. ..
ಹ್ಮ್, ಹ್ಮ್, ಅಂದ್ರೆ ಮಾವಿನ ಮಗ ಹೆಂಗೆ ಅಂತ ಗೊತ್ತು. . ಆಹಾ, ನೀನು ಬರೀ ಮೂರೇ, ಮೂರ ಹಣ್ಣು ತಿಂದು ಮೂರೇ ಮೂರ್ ಹಣ್ಣು, ನೀನು ತಕಡಿ ಹಾಕಿದ್ರೆ! ..
ಹ್ಮ್, ಹ್ಮ್, ಅಂದ್ರೆ, ಅಷ್ಟು ಬಿಗ್ ಸೈಜ್, ಇದಾವೇ. ..
ಹಾ, ಬಿಗ್ ಸೈಜ್, ಇದೆ ಒಳಗೆ, ಚಿಪ್ಪು ಪೂರ್ತಿ ಚಿಕ್ಕದ, ಐತೆ! ..
ಏ ಚಿಪ್ಪು ಚಿಕ್ಕದ ಇರ್ಬೇಕು, ಮಾರಾಯ, ಯಾವ್ದೇ ಅಲ್ಲಿ ಚಿಪ್ಪು ಚಿಕ್ಕದ ಇರ್ಬೇಕು! ಅವಾಗ್ನೇ ಟೇಸ್ಟ್ ಇರದು. ..
ಹಾ, ಮತ್ತೆ ಪೂರ್ತಿ ಎಲ್ಲ! ಅಣ್ಣೆ ನಮ್ಮ ಹತ್ರ. ..
ಹ, ಹ. ..
ಹ್ಮ್, ಆ, ತರ, ಐತೆ, ಮತ್ತೆ? .. ಹಾದು, ಬಿಟ್ರೆತ್ತೆಂಗಿನಕಾಯಿ! ಮತ್ತೆ ತೆಂಗಿನಕಾಯಿ, ಇಲ್ಲಿಸವರು, ಬೇಕ, ಇವರಿಗೆ. .. ನಿಮಗೆ, ನಿನಗೆ ಯಾರಾದರೂ ತೆಂಗಿನಕಾಯಿ ಇಲ್ಲಿಸವರು, ಗೊತ್ತಿದ್ದಾರ? ..
ನಮ್, ಫ್ರೆಂಡ್ ಒಬ್ರು! ಪ್ರಭು ಅಂತ ಇದ್ದಾರೆ? .. ಆದರೆ, ಅವರು, ಅವರು. .. ತೋಟಗಳಲ್ಲೆಲ್ಲ, ಅವೇ, ಇದ್ದಾವೆ ತೆಂಗಿಿನಕಾಯಿ ಮರಗಿಡ, ಇದಾವೆ, ಎಷ್ಟು, ಇರುತ್ತವೆ, ಆದರೆ, ಬೆರೆಕಡ್ಡೆ, ಕೆಲಸ. ... ಆತರ ಎಲ್ಲ, ಗೊತ್ತಿಲ್ಲ. ..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
ಹ, ಪ್ರಭಾ ಅಂತ ಬರೋರು, ಕೇಳಿರ್ತೀನಿ ನಾನ್, ಕೇಳುತ್ತೀನಿ, ತಗೋ ಒಂದು ಮಾತು. ..
ಅದೇ, ಒಂದ್ದ್ನೈದು, ಗಿಡ ನೋಡ್ರಿ ನಮ್ಮ್ ಹದಿನಾಯಿದು, ಗಿಡ ಇಳಿಸ ಕಿಸ ಕೊಡ್ಬಬೇಕಕ್ನಿಮ್ಗ. .
ಹೌದಾ, ಹೂ, ತೆಂಗಿನ ಕಾಯಿ, ಗಿಡ ಎಲ್ಲಿ, ಮಾರ್ಕೆಟ್ ಮಾರ್ಕೆಟ್, ಆಕಡೆ. .. ನಿಮ್ಮಲೆ, ಮಾಡ್ತಾರೆ, ಏನು, ಬೇರೆ, ಕಡ್ಡೆ. ..
ಇಲ್ರೀ ಅಕಣ
ಎಳ್ನೀರ್ ಮಾರ. ..
ಹ್ಮ್, ಮತ್ತ ಇವಾಗ, ಬೆಸಿ, ಅಲ್ಲ, ಇಲ್ಲಿ, ರೋಡ್ ಸೈಡ್, ಇಟ್ಟು, ಬಿಡ್ತೀನಿ, ನಮ್ಮ ಹೊಲ್ದ ಪಕ್ಕ ರೋಡ್. .. ಸೈಡ್, ಇಟ್ಬಿಡ್ತವಿ, ಸಿಟಿಗೆ ಹೋಗ ಬರ ದಾರಿ ಆದ್ರ ಇಲ್ಲಿ? .. ಹ, ಯಾರಾದ್ರೂ ಸಿಟಿಗೆ! ಹೋಗಕ್ ಬರ್ಬೇಕು, ಅಂದ್ರೆ ಇದೇನ ಹ. .. ಹ, ಸ್ವಲ್ಪ, ಹೈವೇ, ಇದ್ದಂಗ ಆದ್ರಿ! ಐವೇನೇ ಐವೇನೇ, ಆದ್ರಿ, ನೆಕ್ಸ್ಟ್, ರೋಡು. .. ಆ, ಸಿಟಿ ಹೋಗಲ ಬರಲಿಲ್ಲ ತಿರ್ಗಾಡ್ತಾರೆ? .. ಬಾರಿ, ಒಂದು, ಸ್ವಲ್ಪ ಈ ಕಡೆ ಬಂದ ಬಂದ್ ಹೋಗ್ತಾರೆ! ನಮ್ಮ್ ಬಾಳಿ ಕಾಯಿ, ಕೊಡ್ತಾರೆ, ಅಂತ ಅಂದ್ಬಿಟ್ಟು ಅದಕ್ಕೆ? .. ಬೆಳಗಿ, ಅಷ್ಟೆಲ್ಲಾಲಿ, ಇ, ಲೆಟರ್, ನಮ್ಗೆ, ಲಾಬ್ಬಾ, ಹಾಗುತೇ, ಮತ್ತೆ, ನಾವು, ಸಿಟಿ, ಹೋಗಂಗೆ ಆಗುತ್ತದಾ. ..
ಒಳ್ಳೇದ್ ಒಳ್ಳೇದ್ ಚಲೋ
ಹ್ಮ ಅದ್ಕ್ಕೆ ಇಲ್ಲಿ ಹಾಕ್ಕ ಮಾಡಿ ಮತ್ ಯಾರನ ಸ್ವಲ್ಪ ಪರಿಚಯ ನಮ್ಗ್ ಹೇಳ್ರ ಸ್ವಲ್ಪ
ಐವತ್ತು ರೂಪಾಯಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕವರ್ ಆಗ್ತಿರ್ಬೋ ಏನ್ ಆತಿರ್ಬೋದು ಅಲ್ಲಿ
ಹ್ಮ್ ಶೇಲ್ ಆತ್ತಾರ ಇಲ್ಲಿ ಜಾಸ್ತಿ ಹೆಂಗ್ ಬತ್ರಿ ಇಲ್ಲಿ ಸಿಟಿ ಸಿಟಿ ಒಳಗತ್ತಾರ ಸಿಟಿ ಒಳಗಿದಾರ
ಹ ಇವಾಗ ನ್ಯಾಚುರಲ್ ಬೇಕಲ್ವಾ ಅದ್ಕ ಕೊಡ್ತಾರ ಇವಾಗ
ಹ ಇಲ್ಲೇ ಬಂದು ಇಲ್ಲೇ ಇದ್ದು ಇಲ್ಲಿ ಬಂದ ಇಲ್ಲಿ ಬಂದ್ಗೆಸ ನಮಗ ಕಾಲ್ ಮಾಡಿ ನಮ್ಗ ನಮ್ ಕಲ್ಲಿ ಹಣ್ಣ ತಗೊಂಡು ಎಲ್ಲ ಉ ತರ ಮತ್ತೆ ಎಲ್ನೇರ್ ಕಾಯಿ ತಗೊಂಡ್ ಹೋತಾರ ಕೆಲವೊಬ್ರು ಹೋಲ್ಸೆಲ್ ಆಗ್ ಮಾರಕ್ಕು ತೊಗ ಹೋತಾರ.
ಹೊ ಹೊ
ಎಲ್ಲಾ ತೊಗತಾರ ನಮ್ಮಲ್ಲಿ.
ಹ್ಮ್ ಅವ್ರ ಫುಲ್ ವಾಚ್ಯಲುಲರ್ ಅಲ್ಲ ಅದ್ಕೆ.
ನೀವು್ ಎಲ್ನೀರ್ ಒಂದ್ ಕಾಯಿ ಎಳ್ಳೀರ್ ಕುಡಿದ್ರ ಅಂದ್ರ ನೀವು್ ಒಂದಿನ ಪೂರ್ತಿ ನೀರೇ ಕುಡಿಯಲ್ಲ ಅಷ್ಟ್ ಎ
ಬಿಗ್ ಸೈಜ್ ಇದೆ
ಹಾ ಎಲ್ಲಾ ಬಿಗ್ ಸೈಜ್ ಒಂದೊಂದ್ ಒಂದೊಂದ್ ಲೀಟರ್ ತನ ಬರತ್ತ ನೋಡ್ರಿ ಎಲ್ನೀರ್.
ಅಂದ್ರೆ ಬಿಗ್ ಸೈಜ್ ಇದ್ರೆ ರೇಟ್ ಜಾಸ್ತಿ
ಹ್ಮ್ ಏಳ್ನೂರ ಐವತ್ತು ಎಂ ಎಲ್ ಎ ಎರಡ್ನೂರ್ ಎಮ್ ಎಲ್ ಎ ಬರ್ತವ ನೋಡ್ರಿ ನೀರ್.
ಹ್ಮ ಹಾಗಂದ್ರೆ ಇವಾಗೆಲ್ಲಾ ಬಿಗ್ ಸೈಜ್
ಹಾ ಬಿಗ್ ಸೈಜ್ ಒಂದ್ ಎಳ್ನರ್ ಇಲ್ಲಂದ್ರ ಆಆಆ ತೊಂಬತ್ರಿನ್ದ ನೂರಹತ್ರ ತನ ಮಾಡ್ತ್ರಿರಿ.
ಆ ನೀವು ಇವಾಗ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಹೇಳಿದರ
ಮಾರ್ಕೆಟ್ ಅಲ್ಲಿ ಅದೇ ಚಿಕ್ ಚಿಕ್ಕ ಕಾಯ್ಗೆ ಒಂದ್ ಅರವತ್ತು ಎಪ್ಪತ್ತು ಜನ ಮಾತ್ರ ಬಿಗ್ ಕಾಯಿ ಇರ್ತಲ್ಲ. ಬಿಗ್ ಸೈಜ್ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ರೇಟ್.
ಹ್ಮ್ ಹೌದು
ಹಾ ಎಳ್ನೇರು ತುಂಬಾ ಸ್ವೀಟ್ ಐತೆ.
ಹ್ಮ್ ಸ್ಮಾಲ್ ಸೈಜು ಬಾಳ ಸ್ವೀಟ್ ಇರುತ್ರೆ ಬ್ರೋ ಅದ್ರಲ್ಲಿ ಆಗಿರುತ್ತ ಬ್ರೋ ಸ್ಮಾಲ್ ಸಣ್ಣ್ ಸೈಜ್ ಇದಲ್ಲಿ
ಹ್ಮ್
ಜನ ಅದನ್ನು ಕೇಳ್ತಿಡ್ತಾರೆ ಒಂದು ಬೇಕಂತ ಕೇಳ್ತಿದ್ದಾರೆ
ಇಲ್ಲ ಇದು ಹ್ಮ್ ನಾವ್ ಎಲ್ಲಿಂದ ತಂದಿ ಓತ್ತಾ ಕೇರಳಲ್ಲಿ ಬೆಳಿತಾರಲ್ಲ ಎಳ್ನೇರು
ಹಾ ಹಾ ಎಲ್ಲರ್
ಹಾ ಹಾ ಕೇರಳ ತಳಿಯದು ಎಲನೀರ್ ನಮ್ ತಾತನ್ ಕಾಲದಲ್ಲಿ
ಹಾ ಹಾ ಹಾ ಅದೇ ನೀವು ಮಾಡ್ಕೊಂಡ್ ಹೊಂಟ್ರಿ ಇವಾಗ
ಹಲೋ
ಇಲ್ಲಿಂದ ಬಂದ್ ಟ್ಟು ಕೊತ್ತಂಬರಿ ಕೊಬ್ಬರಿನ ತೊಗೊಂಡ ಹೋಗತಾರ.
ಹ್ಮ ಹ್ಮ್ ಹ್ಮ್
ಎಲ್ಲಾ ತರ ತೊಗೊಂಡ ಹತರ ಮತ್ತೆ ನಮ್ದು ಬೇರೆ ಬೇರೆ ಐತೆ ಕೆಲ್ಸ.
ನೀವು ಹೋಲ್ಸೇಲ್ ಬರ್ತಾರ ಯಾವ್ಯಾರ.
ಹಾ ಹೋಲ್ಸೇಲ್ ಏಳ್ನೀರ್ ಮಾರ್ತೇವ್ರೀ.
ಹ್ಮ್
ಹಾ ಇದು ಮಾವನ್ಕಾಯ ಮಾತ್ರ ಹೋಲ್ಸೆಲ್ ಮಾಡಲ್ಲ ನಾವು
ಹ್ಮ್
ಮಾವಿನಕಯ್ ಮಾಡಿ ಈ ವರ್ಷ
ಮಾಡ, ಮಾಡ, ಮಾಡ. ಮತ್ತ ವ್ಯವಸಾಯ ಏನ್ ಬೇರೆ ಯ್ದ ಮಾಡ್ತರಿ ನೀವು.
ವ್ಯವಸಾಯ ಇವಾಗ ಏ ಎತ್ತೊಳ ಇದ್ರು ಎತ್ತಗಳೆಲ್ಲ ತಗದಬಿಟ್ಟಿವ ಇವಾಗ ಸುಮ್ಮನೆಲ್ಲ ಮಷಿನ್ ಎಲ್ಲ ಬಂದಾವ ಅಂತದ ಪುಟ್ಟ ಮಷಿನಲ್ಲಿ ಕೆಲಸ ಮಾಡಸ್ ಮಾಡ್ಸಕೊಂಟಿವಿ
ಹ್ಮ್ ಹ್ಮ್
ಹ್ಮ್ ಇವಾಗ ಏನ ಇದ್ರುನು ಒಲಾ ಹದಾ ಮಾಡ್ಕ ಅದ ಹೊಲ ಹದಾ ಮಾಡದಷ್ಟ ಕೆಸಿಂದ
ಹ್ಮ್
ಎಲ್ಲ ಬೆನೆ ಬೆಳೆ ಬಿತ್ತನೆ ಮಾಡೋದಾಗ್ಲಿ ಮತ್ತ ಕೂರ್ನೆ ಎಲ್ಲ ನಾಟಿ ಕಳೆ ಕೀಳೊದಾಗಲಿ ಲಿ ಕಟಾವು ಮಾಡೋದಾಗ್ಲಿ ಎಲ್ಲಟು ಇವಾಗ ಮಿಷಿನ್ ಕೈಯಿಂದ ಮಾಡಿಸತೀವಿ.
ಸರಿ ಸರಿ ಅಂದ್ರೆ ಸಮರ್ ಇತ್ತು ಕಲ್ಲಂಗಡಿ ಮಾಡಿದ್ರ ಚಲೋ ಇರ್ತತ್ ಏನ್ರೀ
ಹಾ ಕಲ್ಲಂಗಡಿ ಐತ್ರಿ ಇವಾಗ ಪ್ರತಿಯೊಬ್ಬರು ಕಲ್ಲಂಗಡಿ ಹಾಕ್ಯರಿ ಇವಾಗ ಅದಕ್ ರೇಟೆ ಸಿಗತಿಲ್ಲಾ. ಹ್ಮ್ ಹಾಕಿದವರ ಹಾಕಿದಾರ ನೋಡ್ತಾ ಇದೀವಲ್ಲಾ ಇವಾಗ ಹ ಹ ಎಲ್ಲ ರೇಟ್ ಎಲ್ಲಾ ಎಲ್ಲಾ ಕುಸದ ಬಿದ್ದೈತಿ ಆತಲ್ಲ ಅದ್ರಲ್ಲಿ ಏನು ಪ್ರಯೋಜನ ಇಲ್ಲಾ ಹಾಕಿದ್ರುನು.
ಹ್ಮ್ ಮತ್ತ ಬೇರೆ ಏನಂದ್ರ
ಹ ಮತ್ತೆ ಬೇರೆ ಏನ್ ಇಲ್ ಅದೇ ಟೆಂಗಿನ ಕಾಯಿ ಮಾವಿನಕಾಯಿ ಬಿಟ್ಟ ಮತ್ತೇ ಏನಲ್ರ ಮತ್ತತ್ ಬೇರೆ ಹಾಕ್ಬೇಕಂದ ಮಾಡಿವ್. ಅಲ್ಲಿ ಇವಾಗ ಸಮರ್ ಅಲ್ಲಿ ನೀರು ಕೂಡ ಸಾಲ್ತಾಯಿಲ್ಲಾ
ಹ್ಮ್ ಹ್ಮ್ ನಿವ್ ಕೆಲ್ಸಕ್ ಮಾಡ ಕೆಲ್ಸಾ ಮಾಡೋರು ಬರ್ತಾರಾ
ಹಾ ರೀ ಕೆಲ್ಸ ಮಾಡ್ರ ಬರ್ತಾರೀ ದಿನ ಒಂದ್ ನಾಲ್ಕ್ ಜನ ಕೆಲ್ಸ ಕೊಡಷ್ಟ ಆದ್ರಿ ನಂಬಲ್ಲಿ ಕೆಲ್ಸಾ
ಹ್ಮ ಅಂದ್ರೆ ಡೈಲಿ ಬರ್ತಾ ಅವರೇ.
ಹಾ ಬರ್ತಾರ ನೋಡ್ರಿ
ಮತ್ತೆ ಯಾರಾದ್ರ ಬೇಕಿದ್ರೆ ಹೇಳಿ ನಂಬಲ್ಲಿ ಫ್ರೆಂಡ್ಸ್ ಇದ್ದಾರೆ ಅವ್ರು ಖಾಲಿ ಇರತ್ತಾರೇ ಟೈಮು ಅಲ್ಲಿ ನಿಂಬಲ್ಲಿ ಒಂದ್ ದಿನ ಕೆಲ್ಸ ಮಾಡ್ತಾರೆ
ಹ್ಮ್ ಅದೇ ನೋಡ್ರಿ ನಮಗ ಮಾಲ್ಕಿನ್ ಕಾಯಿ ಇಳ್ಸಾಕ್ ಮತ್ತೆ ತೆಂಗಿನ್ಕಾಯಿಇಳ್ಸಾಕ್ ಜನಾ ಬೇಕಾಗ್ಯಾರ್ ಒಂದ ನಾಲ್ಕಕ್ ಜನಾ.
ಬರ್ತಾರ ತೋರಿ ಅವ್ರು ಇವಾಗ ಪೇಂಟಿಂಗ್ ಕೆಲ್ಸಾ ಹೊಂಟಿದ್ದರೆ ಅದ ಮುಗಸ ಕೊಂಡಕ್ಸಿಂಧ್ ಬಾ ಅಂತ ಹೋಗ್ತೇವ ಅಲ್ಲೇ ಅಂತ ಹೇಳುತ್ತೇನ
ಹ್ಮ್ ಹ್ಮ್ ಆಯ್ತು ತೊರಿ ನಿಮಗೆ ಕಾಲ್ ಮಾಡ್ಕೊಂತವ್ರ ನಾನ್